ತಾ
ಚೆನ್ನಾಗಿದ್ದೀರಾ
ಹ್ಮ್ ಚೆನ್ನಾಗಿದ್ದೀವಿ ಹಾ ಹಲೋ
ನೀವ ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿವಿ
ತಿಂದ್ರಾ ಆ ಆಯ್ತ ನಿಮದ ಆಯ್ತ ಇವತ್ತು ನಾವು ಮದವಿಗೆ ಹೋಗಿದ್ವಿ ಹುಂ ಇವತ್ತ ಮದವಿಗೆ ಹೋಗಿದ ವಿ ಆಲ್ತೀನಿ ಕಮ್ಮಂದ ಮದವೆ ಮತ್ತ ಹೋಗ್ವಿ ಹಾ ಸಾಕತ್ಗಿತು ದೋಸೆ ತೆ ಆ ಪಲಾವು ನಮ್ಮ ಫ್ರೆಂಡದು ಕಾಲೇಜ್
ಹೌದಾ ನಿಮ ಫ್ರೆಂಡಿಗೆ ನನ್ ಕಡೆಯಿಂದ ಶುಭ ಕೋರಿಕೆಗಳನ್ನ ತಿರ್ಸ್ಬಿಡಿ
ಹಾ ಆಯ್ತ ಆಯ್ತು ಮತ್ತೆ ಏನ್ ಮಾಡ್ತಿದ್ದೀರಾ
ನಂಗೆ ಸುಮ್ಮ್ನೆ ಇದ್ದೆ ನೀವ ಏನ್ ಮಾಡತೀ ಹೇಳ್ದೀರಾ
ನಾನ ಸುಮ್ನೆ ಮಲಗಾದಿನಿ ಟೈಮ್ ಆಯ್ತು ತಾನೇ ಟೆನ್ ತರ್ಟಿ
ಓ ಹೌದು ಒಂದು ತುಂಬಾ ಲೇಟ್ ಆಯ್ತು
ಹಾ ಹೌದು ಅದಕ್ಕೆ ಮತ್ತೆ ಸಮಾಚಾರ ಅಮ್ಮ ಅಪ್ಪ ಎಲ್ಲ ಚೆನ್ನಾಗೋರ
ಹ ಎಲ್ಲ ಚೆನ್ನಾಗಿದ್ದೀವಿ ಇದಾರೆ ನಿಮ್ಮ ಮನೆಯಲೆೆಲ್ಲಾ ಚೆನ್ನಾಗಿದ್ದಾರಾ
ಬೆಲೆ ಏನ್ ಮಾಡ್ತಿದ್ದೀರಾ
ನಾನು ಹೀಗೆ ಏನ್ ಮಾಡದು ಅಂತ ಗೊತ್ತಾಗ್ತಿದ್ದಂಗೆ ಫೋನಲ್ಲಿ ಓಡಾಡ್ತಾ ಇದ್ದೀನಿ
ಹೌದಾ ಯಾವಲ್ಲ ನೀವು
ನಾವು ಹಾಗೆಲ್ಲ ಇಡಂಗಿಲ್ಲ
ಹೌದ ಓಕೆ ಓಕೆ... ಮತ್ತೆ
ನೀವು ಒಂದ್ ಸ್ವಲ್ಪ ಹೊತ್ತ್ ಇರಿ. ಜಾಸ್ತಿ ಆಂಗ್ಲ ಪದಗಳನ್ನ ಬಳಕೆ ಮಾಡ್ಬಿಡಿ
ಓಕೆ ಆಯ್ತು
ಹಾ ಆಲ್ರೆಡಿ ಮಾಡಿದ್ದೀರಾ
ನಾನು ಮಾಡ್ದೆ
ಓಕೆ ಮತ್ತೆ
ಇನಾಡಿಬಲ್ ನಿಮಿಷವರ್ ಕಟ್ ಮಾಡ್ಬೇಡಿ
ಸರಿ ಸರಿ ಮಾಡಲ್ಲ, ನೀವು ಮಾಡ್ಬಿಡಿ
ಇಲ್ಲ ನಾನು ಮಾಡಲ್ಲ
ಹ್ಮ್
ಮತ್ತೆ ಹೆಂಗಿತ್ತು ನಿಮ್ಮ ಪಯಣ
ಇನಾಡಿಬಲ್ ಚೆನ್ನಾಗಿದೆ.
ತುಂಬಾ ಜಾಸ್ತಿ ಹೊತ್ತು ಪ್ರಯಾಣ ಮಾಡುದ್ರ.
ಹಾ ಹೌದ್ ಹೌದು
ಮನೇದ್ ಅಪ್ಪ ಅಮ್ಮ ಎಲ್ಲಾ ಹೆಂಗಿದ್ದಾರೆ
ಹ್ಮ್ ಎಲ್ಲರೂ ಹುಷಾರಾಗ ಅವ್ರೆ. ನಿಂಗೆ ತಮ್ಮ, ತಂಗಿ ಎಲ್ಲರೂ ಚೆನ್ನಾಗಿದಾರ
ಹಾ ಎಲ್ಲ ಚೆನ್ನಾಗಿದ್ದಾರೆ. ಆರೋಗ್ಯವಾಗಿ ಇದಾರೆ
ಹ್ಮ್ ಹ್ಮ್ ಮತ್ತೆ
ಹೇಗ್ ನಡೀತಿದ್ದೆ ನಿಮ್ಮ ವಿದ್ಯಾಭ್ಯಾಸ
ಚೆನ್ನಾಗ ಹೋಗ್ತಿದೆ ಅದಕ್ಕೇನು, ನಿಮ್ದು?
ನಮ್ದು ಪರವಾಗಿಲ್ಲ!
ಹ್ಮ್ ಹ್ಮ್ ಮತ್ತೆ!
ಏನ್ ನೀವ್ ಮಾತಾಡೋದಿಲ್ವಾ ಸುಮನೇ ಕೂತ್ ಏನು ನಾನೇ ಮಾತಾಡ್ಬೇಕ. ಆ ಎಲ್ಲ ಗೊತ್. ಎಲ್ಲಾ ಪ್ರಶ್ನೆಗಳನ್ನು ನಾನೇ ಕೇಳ್ಬೇಕಾ?
ಎಲ್ಲ ಕೇಳ್ತೀನ್ ಬಿಡಿ
ಕೇಳಿ ಪರವಾಗಿಲ್ಲ ಸಂಕೋಚ ಪಡ್ಕೊಬೇಡಿ ಹೊಸುಬ್ರು ಅಂತ.
ಹಇನಾಡಿಬಲ್ ಹಸ ಹಂಗೇನಿಲ್ಲ. ಸ್ವಲ್ಪ ಹಂಗಗೆ ನಾನು
ಹೊಸುಬ್ರು ಅಂತ ಎಲ್ಲ ಏನು. ಆತರ ಎಲ್ಲ ಅನ್ಕೊಂಬಿಡಿ ನಿಮ್ಮ ಸ್ನೇಹಿತೆ ಅಂತಾನೆ ಮತ್ ತಡಿ
ಹ್ಮ ಎ ಇವತ್ತು ಏನ್ ಸಮಾಚಾರ ಇವ ತರ ಫುಲ್
ನಮ್ಮ ಗೆಳತಿದು ಮದ್ವೆ ಇತ್ತು, ನಾವು ಮದ್ವೆಗೆ ಬಂದಿದ್ದು.
ಹ್ಮ್ ಹ್ಮ್ ಹೌದ್
ನಿಮ ತರಾನೆ.
ಹಾ ನಾವು ಮದ್ವೇಗ್ ಹೋಗಿದ್ವಿ.
ಹ್ಮ
ಹಲೋ ವಾಯ್ಸ್ ಬ್ರೇಕ್ ಆಗ್ತಿದೆ.
ಇರೀ ಒಂದ್ ನಿಮಿಷ. ಈಗ ನೋಡಿ ಹಲೋ ನಮಸ್ಕಾರ
ಹಾಯ್ ಹಾ ನಮಸ್ಕಾರ
ಹಾ ನಮಸ್ಕಾ ಹ್ಮ್ ಹ್ ಈಗ ಕೇಳಿಸ್ತಿದ್ಯಾ?
ಕೇಳಸ್ತೈತೆ
ಮತ್ತೆ
ಮತ್ ಹೇಳ್ಬೇಕ್ರಿ ನೀವ್ ವೆ ಎಲ್ಲ ಏನ್ ಕೆಲ್ಸ ಮಾಡ್ತಿದ್ದೀರಾ ಏನ್
ನಿನು
ಮನೇಲೆಲ್ಲ ಏನ್ ಕೆಲ್ಸ ಅಂದ್ರೆ ಎಲ್ಲಿ ಇರೋದ್ ನೀವೆಲ್ಲಾ?
ನಾವು ಬೆಂಗ್ಳೂರ್ ಸೌತ್ ಡಿಸ್ಟ್ರಿಕ್ಕಗ್ ಬರ್ತೀವಿ ನೀವು ಯಾವ ಯಾವ ಕಡೆ ಬರ್ತೀರಾ?
ನಾವು ನಾರ್ತ್ ಡಿಸ್ಟ್ರಿಕ್.
ಓಹ್ ನಾ ತುಂಬಾ
ಹ್ಮ್
ಅ ದೂರ ಜಾಸ್ತಿ ಇದೆ
ಹ್ಮ್
ನಿಮ್ದು ಇದು ಮೊದಲನೇ ಸರಿನ?
ಆ
ಇದು ಮೊದಲನೇ ಸಾರಿನ ಈ ಆ್ಯಪಲ್ಲಿ,
ನಮ್ದು ಇದೇ ಮೋ ಸರಿನೆ ಸಾ
ಹಾ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ಮ ಸ್ನೇಹಿತರು ಚೆನ್ನಾಗಿದಾರ
ಎಲ್ಲಾ ಚೆನ್ನಾಗಿದ್ದಾರೆ
ಊಟ ಏನೇನ್ ಮಾಡಿದ್ರ
ದೋಸೆ ಅನ್ನ ಸಾಂಬಾರ್
ಹ
ಮತ್ತೆ ಲೇ ಲೇ ಓಡ್ತಾನೆ ಆಯ್ತೆ ಅದು ನನಗೆ ಸಿಕ್ಸ್ ಆರು ನಿಮಿಷ ಹಲೋ ನಾನು ಕಟ್ ಮಾಡಲ್ಲ ನಾನ್ ಯಾಕ ಕಟ್ ಮಾಡ್ಲಿ ಓಯ್ ಪ್ಲೀಸ್